ಹಲೋ ಹಲೋ. ಹಾ ಹಲೋ ಏನ್ ಮಾಡ್ತಾ ಇದ್ರ.
ಏನಿಲ್ಲ ಕೂತ್ಗೊಂಡಿದ್ದೀನಿ. ಹಲೋ
ನಾಯ್ತಾ.
ಹಾ ಆಯ್ತು.
ಹಾ ನಾ
ವಾಯ್ಸ್ ಕೇಳಸ್ತಾ ಇಲ್ವಾ. ಹ್ಮ್ ಏನ್ ಮಾಡ್ತಿದಾರೆ ಮಕ್ಕಳೆಲ್ಲ? ನಮಗೂ ಕೇಳಿಸ್ತಾ ಇದೆ ಹೌದಾ? ಮತ್ತೆ ನಿಮ್ಮ ಹಸ್ಬೆಂಡು?
ನಮ್ಮ ಹಸ್ಬೆಂಡ್ ಜಾಮೀನು ಜಮೀನು ನೋಡ್ಕೊಳಕ್ ಹೋಗಿದಾರ.
ಹೌದಾ ಜಮೀನ್ ಇದ್ಯಾ ನಿಮ್ದ? ಜಮೀನ್ ಇದ್ಯಾ?
ಹಾ ಇದೆ. ಒಂದು ಐದ್ ಎಕರೆ ಐದ್ ಎಕರೆ ಇದೆ.
ಐದ ಎಕರೆನಾ?
ಹಾ ಹಾ ನಮ್ದೇ ಸ್ವವಂತದ್ದು. ನಾವು ಮೆಕ್ಕೆಜೋಳ, ಅಲಸಂದಿ, ಶೇಂಗಾ
ಹಾ
ಹ ಆಮೇಲೆ ಮತ್ತು ಜೋಳ.
ಜೋಳ ಹಾ ಹಾ ಇಷ್ಟೆಲ್ಲ ಬೆಳತೀರಾ? ಎಲ್ಲಿ ಐದು ಎಕ್ರನಲ್ಲೂ
ಹಾ ಐದೆ ಎಕರೆ ನಲ್ಲ ಬೆಳಿತೀವಿ ಎರಡು ಎರಡು ಮುಂಗಾರ ಹಿಂಗಾರ ಎರಡು ಪೀಕ್ ತಕೊಂತೀವಿ
ಹಾ ವರ್ಷಕ್ಕೆ ಎರಡ್ ಸಲ
ಹ್ಮ್ ಎರಡ್ ಸಲ
ಎರಡು ಸಲ ಬೆಳತೀರಾ ಚಲೋ ಲಾಭ ಇದೆಯಾ ಅಂದ ಅದರಲ್ಲಿ
ಅಬ ಇದೆ
ಹಾ ಮತ್ತೆ ನಿಮ್ಗೆ ಖರ್ಚು ಎಷ್ಟಾಗುತ್ತೆ ಅದಕ್ಕೆಲ್ಲ
ಖರ್ಚು ಒಂದ್ ಐವತ್ತು ಐವತ್ ಸಾವಿರ ಒಂದ್ ಲಕ್ಷ ಖರ್ಚು ಮಾಡಿದ್ರಿ ಆ ಒಂದುವರಿ ಎರಡು ಲಕ್ಷ ಬರ್ಬೋದು ಲಾಭ
ಲಾಭ
ಹ್ಮ್
ಒಂದ್ಸತಿ ಜಾಸ್ತಿ ಒಂದ್ಸತಿ ಕಡಿಮೆ ಹಿಂಗ್ ಬರುತ್ತೆ
ಹಾ ಹಿಂಗೆ ಹ ಮಳೆ ಮೇಲೆ ಡಿಪೆಂಡ್ ಮಳೆ ಚೆನ್ನಾಗ ಆದ್ರೆ ಬರುತ್ತೆ ಮಳೆ ಬರ್ಲಿಲ್ಲ ಅಂದ್ರೆ ಏನುೂ ಆಗಲ್ಲ
ಏನು ಇರಲ್ಲ
ಏನೋ ಈಗ ನೀರಾವರಿ ಬೋರ್ ಹಾಕಸ್ಕೊಂಡಿದಾರ ಚೆನ್ನಾಗ್ ಬೆಳ ತ ನೀರ್ ಇಲ್ದಾರ ಏನು ಬೆಳಿಯಲ್ಲ ಅಷ್ಟೇ
ಹೌದಾ ನಿಮ್ದ್ ಬೋರ್ದ್ಯಾ
ಕದೆ
ಹಾ ಐದ್ ಎಕರೆ ಮಿಡ್ಲಿದೆಯಾ ನಿಮ್ದ್ ಐದ್ ಎಕ್ರನು ಒಂದ್ ಎ ಕಡೆ ಇಯ ಬೇರೆ ಬೇರೆ ಕಡೆ ಇದೆ
ಆ ಒಂದೇ ಕಡೆ ಅವರು ಅಣ್ ತಮಗಳು ಇದಾವ್ರಲ್ಲ ಅವರು ಅವ್ರದ್ದು ಇವ್ರ್ದು ಎಲ್ಲಾ ಬಜು ಬಜು ಅಕ್ಕಪಕ್ಕನ ಇದಾವ
ಅಕ್ಕಪಕ್ಕನೇ ಅಂದ್ರರೆ ಬೋರ್ವೆಲ್ಗ ಏನು ಸಮಸ್ಯೆ ಇಲ್ಲ ಎಲ್ಲ ಹೊಲಕ್ಕುಬಿಡ್ಬೋದು
ಹಾ ಹಾ ಹಾಕ್ಬೋದು ಅವರ ಅವರುೂ ಇದೆ ನಮ್ದು ಇದೆ ಬೋರು ಸಮಸ್ಯೆ ಇಲ್ಲ
ಹ್ಮ್ ಅಂದ್ರೆ ನಿಮ್ಮ ರಿಲೇಟಿವ್ಸನು ಮಾಡ್ತಾರ ಅವಲ್ಲ
ಹ್ಮ್ ಅವರು ಜಮೀನು ಮಾಡ್ತಾರ ಅವ್ರದ್ದು ಬೋರ್ ಇದೆ
ಹ್ಮ
ಹಾಗ ಅವರು ನಾವು ಹಂಗ ನಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದಾರೆ ಅ್ಣ ತಮ್ಮರಷ್ಟರು
ಮತ್ತೆ ಈಗ ಎತ್ತನ್ನ ತಗೊಂಡ್ ಹೋಗಿ ಮಾಡ್ತಾರೆ ಡಾಕ್ಟರ್ ತಗೊಂಡ ಹೋಗಿ ಮಾಡ್ತಾರೆ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಖರ್ಚಾಗಲ್ವಾ
ಹಾ ಆಗತ್ತೆ ಮತ್ತತ್ ಅದ್ನೇ ಅದೆಲ್ಲಾ ಖರ್ಚು ತೆಗೆದು ನಮ್ ಲಾಭ ಎಷ್ಟು ಬರುತ್ತೆ
ಲಾಭ ಎಷ್ಟು ಬರುತ್ತೋ ಅಮೆ ಚೆನ್ನ ಚಲ ಬತ್ತೆ ಮೆ ಚೆನ್ನ ಇ ಹ್ಮ್ ಈ ಸಲ ಅಂತೂ ಮಳೆನೇ ಇಲ್ಲ ಮ
ಮಳೆನೇ ಇಲ್ಲ ನಾವು ಏನೋ ನೀರ್ ಇದೆ ನೀರ್ ಹಾಸ್ಕೊಂಡಿದ್ದೀವಿ ಪಾಪ ಕೆಲವೊಬ್ರು ನೀರ್ಲ್ಲ ಮಳೆ ಲೈನ್ ಇಲ್ಲ ಅಂದ್ರ ಎಲ್ಲಾ ಪೀ ಎಲ್ಲಾ ಒಣಗ ಒಣಗಿ ಹೊಂಟಿದ ಎಲ್ಲಾ ಜೋಳ ಹ್ಮ್ ಎಲ್ಲಲ್ಲ ಆಸೆೆಗೆರೆ ಎಲ್ಲಾರು
ನಿಮ್ದ ಟ್ಯಾಕ್ಟರು ಹಿಂಗೆ ಎತ್ದಾವ ಮನಲಿ
ಹಾ ಾ
ಎ ಮತ್ತ ಎತ್ತ ಎ ತೊಂಡ್ ಮಾಡ ತ್ರಲ್ಲ ಅನ್ನೆಲ್ಲ ಬಾಡಿಗೆ ತಗೊಂಡ ಮಾಡ್ಬೇಕು
ಹಾ ಬಾಡಿಗೆನೆ ತುಾರ
ಬಗಿನ ತಗ
ನಾವವು ಎತ್ತು ಬಾಳ ಇದ ಮಾಡಲ್ಲ ಒಂದ್ ಸಲಿ ಎರಡ್ ಸಾಲ ಅಷ್ಟೆ
ಒಚಾಲ ಎರ್ಸ ವರ್ತಾರೆ ಹಾ ಹಾ ಹೌದಾ ಹ್ಮ್ ಮ ನೀನು ಕುರಿ ಮೇಕೆ ಇವೆಲ್ಲ ಇದಾವ
ಹ ದುವ ಅವ ನ ಕಟ್ಟ ಏ ಕೋಳಿ ಅಷ್ಟ ಇದ್ದಾವೀಗ
ಕೋಳಿ ಅಷ್ಟೇ ಅದರದ್ದು ವ್ಯಾಪಾರ ಚೆನ್ನಾಗ ಆಗತ್ತಾ
ಹ್ಮ್ ಚೆನ್ನಾಗಗತ್ತೆ ಆದದ್ನೇ ನಾವೇನು ಕಟ್ಬೇಕನ್ನಲ್ಲ
ಕಾಸರಿ ಕನಲ್ಲ ಹ ಹಾ ನೀವೇನದ ಕೂಲ್ಗಲ್ ತಂದ್ ಕೊಡಲ್ವಾ
ಹ್ಮ್ ಏನಿಲ್ಲ ಅವು ಮೇಯ್ತಾವಲ್ಲೆ ಮಗ ಹ್ಮ್
ಕೋಳಿನ
ಹಾ
ಕೋಳಿ ಮೇಯ್ತಾವ ಹ್ಮ ಮತ್ತೆ ಅವ್ನ್ನ ಎಷ್ಟು ಮೊಟ್ಟೆ ಇಡತ್ತೆ ಒಂದ ದಿನಕ್ಕೆ ಕೋಳಿಗಳು
ನ ಅಂದಿನ ಕೊಂದಯ ಮೊಟ್ಟೆ ಎಡ್ತೆ
ಅ ಎಷ್ಟು ಕೋಳಿಗಳಿದಾವೆ ನಿಮ್ಮ ಮನೇಲಿ ಅಂತ
ಕೋಳಿಗಳು ಒಂದ ನಾಲ್ಕೈದು ಇದಾವೆ ಮೊಟ್ಟೆ ಇಡವು ಚಿಕ್ಕವು ಒಂದು ಇಪ್ಪತ್ತ ಇದಾವೆ
ಹ್ಮ ಅಂದ್ರೆ ಮತ್ ಅವು ದೊಡ್ಡ ಆದ್ಮ್ಯಾಗ ಮತ್ತ್ ಅವು ಕೋಳಿ ದೊಡ್ಡ ಕೋಳಿನ ಆಗತ್ತೆ ಮೊಟ್ಟೆ ಹೇಳದ ಮತ್ತೆ ಹುಂಜಾ ಹುಂಜಾ ಇದಾವ ಹ್ಮ ಹುಂಜಾ ಏನಕ್ ಇಟ್ಕೋತಾರೆ ಮನೇಲಿ ಮೊಟ್ಟೆ ಹಾಕ್ಲಿಲ್ಲ ಅಂದ್ರೆ
ಅದು ದೊಡ್ಡ ಮಾಡಿ ಮಾರ್ತಾರೆ ಅದು ಚೆನ್ನಾಗಿ ಅದ್ನೇದ ಜಾಸ್ತಿ ತಗೊಳ್ಳುದು ಎಲ್ಲಾರ ನಾಟಿಕಳಿ ತಿನ್ನಾಕ
ಹಾ ತಿನ್ನಕ್ ತಗೋತಾರಾ ಮುಂಜಾನ ಹ್ಮ್ ಹ್ಮ್ ಇವ ಮೊಟ್ಟೆ ಇಡೋ ಕೋಳಿನ ತಗೊಳಲ್ಲವಾ ಮೊಟ್ಟೆಡು ಕೋಳಿನ ಹಾಂ ಯಾವ್ದು ಬೇಕೋ ಅದು ಅವ್ರು ತಿನ್ನೋದ್ರ ಮೇಲೆ ಡಿಪೆಂಡ್
ಹಾ
ಮತ್ತೆ ನಿಮ್ಮ ಮನೆಯವರ ಜಮೀನು ಕೆಲಸ ಒಂದೇನಾ ಮಾಡೋದು
ಹಾ ಇಲ್ಲ ಟ್ಯಾಕ್ಟರು ಹೊಡಿತಾರೆ ಮಂದಿ ಹೊಲ ಆಮೇಲೆ ಓಮಿ ವಮಿನಿ ಬಾಡಿಗೆ ಹೋಗ್ತ ಹ್ಮ್ ಟ್ಯಾಕ್ಟರ್ ಇದೆ ಆಮೇಲೆ ಒಮ್ಮೆನ್ ಇದೆ ಹಾ ಓಮಿ ಇದೆ ಓಮಿನಿ
ತರನು ಹೊಲದಲ್ಲೇನನು ಮಾಡ್ತಾರೆ ಇದನ್ನು ಮಾಡ್ತಾರೆ ನಿಮ್ಮ ಯಜಮಾನ್ರ
ಎಲ್ಲಾ ತರ ಮಾಡ್ತಾರೆ ಆಮೇಲೆ ಪಂಡಿತ್ ಯುವತಿಯಿಂದ ಹೊಲ ಸರ್ವವೆ ಮಾಡೋುದು ಮಾಡ್
ಹ್ಮ ಮತ್ತೆ ಆಧಾರ್ ಸೇವಾ ಕೇಂದ್ರ ಏನೋ ಇತ್ತಲ್ಲ ನಿಮ್ದು ಆಧಾರ್ ಸೇವಾ ಕೇಂದ್ರ ಅದ್ರ ಶಾಪ್ ಇದೆಯಾ ನಿಮ್ದು ಅಂಗಡಿ ಇದೆಯಾ
ಹಾ ಶಪೆ ಅಡಿಯದೆ
ಹಾ ಅದು ಹೆಂಗಿರುತ್ತೆ ಲಾಭ ಆಗುತ್ತಾ ಅಲ್ಲಿ
ಹಾ ಅದು ಸೀಸನ್ ಒಂದೊಂದ್ ಸೀಸನ್ ಅಲ್ಲಿ ಆಗತ್ತೆ ಒಂದೊಂದ್ ಸೀಸನ್
ಒಂದೊಂದ್ ಸೀಸನ್ ಅಲ್ಲಿ ಆಗುತ್ತೆ ಒಂದೊಂದ್ ಸೀಸನ್ ಏನಿರಲ್ಲ ಹ್ಮ್ ಹೆಂಗಿರುತ್ತೋ ಹಂಗ ಹ್ಮ ಹ್ಮ್ ನೀವು ನೀವೇನ್ ಮಾಡ್ತೀರಾ ಮನೇೆಯಲ್ಲಿ
ನಾವು ಏನಿಲ್ಲಮ್ಮ ವಾರಕ್ಕೆ ನಾವು ಏನು ಮಾಡಲ್ಲ
ನಾವು
ಇವೆಕ್ಕೋವನ್ನು ಪದ
ಮತ್ತ್ ಮನೇಲಿ ಏನಾದ್ರು ನಿಮ್ಗೆ ಶಾಪ್ ಹಾಕಿ ಏನಾದ್ರು ಕೊಟ್ಟಿದಾರ
ಇನ್ನು ಏನಿಲ್ಲ ನಿಮ್ಮೆ ಪ್ಲಾನ್ ಮಾಡಿದೀವಿ ಮಾಡ್ಬೇಕು
ಹಾ ಹಾ ನಿಮ್ದು ಮನರ್ ಬಟ್ಟ ನೀವು ಮನ ಅಲ್ಲಿ ಹೌಸ್ ವೈಫ್ ಆಗಿದ್ದೀರಾ
ಹಾ ಹೌಸ್ ವೈಫ್ ಐದು
ಕೋಳಿಗಳನ್ನ ಇಷ್ಟೊತ್ ನನ್ ಬೆಳಗ್ಗೆ ಟೈಮ್ ಹೊರಗ್ ಬಿಟ್ಟಿರ್ತಾರ ಇನ್ನು ಫುಲ್ ಡೇ ಹೊರಗಡೆನೆ ಬಿಟ್ಟಿರ್ತೀರಾ ಒಂದು ಟೈಮಿಂಗ್ ಅಂತ
ಫುಲ್ ಹೊರ್ಡನ ಇರ್ತ ಸಾಯಂಕಾಲ ಅತ್ತ ಅವಳ ಹಗಣ
ಹ್ಮ್ ಮತ್ತೆ ಮಾರ್ನಿಂಗ್ ಬಿಡೋದು
ಹಾ ಮಾರ್ನಿಂಗ್ ಬಿಡೋದು ನೆಕ್ಸ್ಟ್ ಟೈ
ಹಾ ಮಾರ್ನಿಂಗ್ ಬಿಡೋದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಬಿಡೋದು ನಾವು ಮೊಟ್ಟೆ ಕೋಳ ಇಟ್ಟಿದ್ದೀವಲ್ಲ ಮೊಟ್ಟೆ ಮರಿನ್ ಮಾಡ್ತಾಗೆ
ಕ ಬಿಡದು
ಹಾ ಎರಡು ದಿನ ಒಳಗಡೆನೆ ಇರ್ಬೋದು ಅವು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಮೊಟ್ಟ ಕೊ ಈ ಮೊಟ್ಟೆನೇ ಮರಿ ಆಗುತ್ತೆ ಈ ಮೊಟ್ಟೆನೇ ನಾವು ಆಮ್ಲೆಟ್ ಮಾಡ್ಕೋಬಹುದು ಅಂತ ಹೆಂಗಗೆ ಗೊತ್ತಾಗುತ್ತೆ ನಿಮಗೆ
ಅಂದ್ರೆ ನಾವು ಅದ ಮರಿೀ ಆ ಮರಿೀ ತಗಸಲಿ ಮಟ ನಾವ್ ಏನು ಆತತ್ತ ಏನು ಮಾಡಲ್ಲ
ಹ್ಮ್ ಹ್ಮ್ ಅವು ಎಷ್ಟು ಮರಿ ಬರುತ್ತೆ ಅಷ್ಟು ಮರಿ ಮಟ ಆ ಮೊಟ್ಟೆನೆಲ್ಲ ಹಗೆ ಇಟ್ಟಿರ್ತೀರ
ಆ ಪ್ರತಿಯೊಂದ ಮೊಟ್ಟೆನು ಮರಿನ್ ಹಾಕುತ್ತಾ
ಇಲ್ಲ ಇಲ್ಲ ಒಂದ ಎಂದು ಎರಡು ಹಿಂಗ ಕೆಟ್ಟಿರ್ತಾವ ಅವು
ಹ್ಮ್
ಅದ ಕೋಳಿ ಅದ್ರ ಮೇಲ್ ಕುೂತ್ಕೊಂಡು ತಿರುಗಸುತ್ತೆ ಅದನ್ನ ಮೊಟ್ಟೆ ತಿರುಗಸಿದ್ರೆ ಮರಿ ಆಗುತ್ತೆ ಹ್ಮ ಕ ಕೊಡುತ್ತೆ ಅ ಕ ಯಾವ ಜಾಸ್ತಿ ಹೋಗಿರಲ್ಲಲ್ಲ ಅವಕ ಮೊಟ್ಟೆ ಕೆಟ್ಟಿರ್ತಾವ
ಹ್ಮ್
ಎಲ್ಲ ಕಾವ್ ಜಾಸ್ತಿ ಯಾವ ಚನ್ನ ಚೆನ್ನಾಗ್ ಕೊಟ್ಟಿರ್ತಾರಲ್ಲಾ ಅ ಮರಿ ಬರುತ್ತೆ
ಎಷ್ಟ್ ದಿನಕ್ಕೆ ಅದು ಮೊಟ್ಟೆ ಒಪ್ಪ ಅಪ್ಪನ್ ಆಗುತ್ತೆ ಮರಿ ಹೊರಗಡೆ ಬರುತ್ತೆ ಹ ಇಪ್ಪತ್ತು ಸೊಂದಿನೊಂದು ಮಟ್ಟಲ್ಲ ಕಾವು ಕೊಡ್ತಾನೆ ಇರ್ತದಮ್ಮ
ಅ ಲೇಕ್ಕ ಕೊಡತಾನೆ ಇರುತ್ತೆ ಅದ ಎರಡು ದಿನಕೊಂಡ್ಬಿಟ್ಟಿರ್ತವಲ್ಲ ಒಂದೇ ತಾಸ ಅದು ಹೊರಗಡೆ ಹೋಗಿ ಅಡ್ಡಾಡಿ ಏನೋ ತಿನ್ಕೊಂಡು ಬಂದ್ಬಿಡ್ತ್ತೇವೆ ಮತ್ತ ಬಂದ ಅದ್ರ ಮೇಲೆ ಕುತ್ ಹ್ಮ ಯಾರು ಉಂಟಬಿಡಲ್ಲ ಹ
ಹ್ಮ್ ಅಂದ್ರೆ ಇಪ್ಪತ್ತೊಂದ ದಿನಕ್ಕೆ ಓಪನ್ ಆಗುತ್ತೆ ಮರಿಗಗಳು ಎಷ್ಟು ದಿನಕ್ಕೆ ಓಡಾಡ್ತೇವೆ ಹೊರಗಡೆ ಬಂದು
ಹಾ ಅವತ್ತೇ ಓಡಾಡ್ತಾವ ಅವತ್ತೇ ಒಂದಿನ ನಾವವು ಮುಚ್ಚಿಟ್ಟಿರ್ತಿೀವಿ ಮಾರ್ಲಿದಿನಾನೇ ಓಡಾಡ್ತಾವವು
ಮೊಟ್ಟೆ ಓಪನ್ ಆದ ದಿನ ಅಷ್ಟನೇ ಅವನ್ನ ಸೇಫ್ಟಿಿಯಾಗಿ ಇಡೋದು
ಹ್ಮ್ ಮರಲ ದಿನ ತಾವ ಓಡಾಡ್ತಾವ ಹ್ಮ್
ಹಾಂ ಮರಿಗಳಿರುತ್ತೆ ನಾಯಿಗಳವೆೆಲ್ಲ ತೊಗೊಂಡು ಹೋಗಲ್ವಾ ಮನೆ ಹತ್ರ
ಹ ಇದಾವೆ ಆದ್ರೂ ನಾವು ಒಳಗೆ ಇದು ಹಾಕ್ತಿೀವಿ ಒಳಗೆ ಬಿಟ್ಟಿರ್ತೀವಿ ಒಂದ್ ಎಂಟು ಹದ್ನೈದು ದಿನ ಮಠ ಒಳರಗ್ ಬಿಡಲ್ಲ
ಹ್ಮ್ ಹ್ಮ ಹೊರಗಡೆ ಬಿಡಲ್ಲ ಸ್ವಲ್ಪ ದೊಡ್ಡವಾದ್ ಅಂದ್ರೆ ಅವ ಕೋಳಿಗಳನ್ನ ಅವ ಸೇವೆ ಮಾಡ್ಕೊತೇವೆ ಮರಿಗಳನ್ನ
ಹಾ ಹಾ ಹಾ ಕೋಳಿ ಇಲ್ಲಿಗೆ ಆಮೇ ಬೆಕ್ಕು ಮುಂಗ್ಲಿ ನಾಯಿ ಎಲ್ಲಾ ತರದಿಂದ ಹಾ ಇರುತ್ತೆ ನಾವು ಜೋಪಾನ ನೋಡ್ಕೋಬೇಕು ಅಷ್ಟೆ
ಹಾಂ ಈಗ ಒಂದ್ ಕೋಳಿಗ್ ಎಷ್ಟು ರೇಟ್ ಬೀಳುತ್ತೆ ನಿಮ್ಮಲ್ಲಿ
ಒಂದ್ ಕೋಳಿ ನಾಟಿ ಕೋಳಿ ಕೋಳಿಗೆ ಮುನ್ನೂರು ರೂಪಾಯಿ ಬೀಳುತ್ತೆ
ಹ್ಮ ಒಂದ್ ಜತ್ತ್ಕೆ ನಾಕ್ನೂರ್ ನಾಕುವರೆ ನೂರು ಗಂಟ ಕೊಡ್ತೀವಿ ಹ್ಮ್ ನಿಮಗ್ ಲಾಭ ಆಗತ್ತ ಅದು ಅಷ್ಟು ದಿನ ನೀವು ಕಾಳು ಎಲ್ಲಾ ಹಾಕಿ ಜೊಪ್ ಪನ್ವಾಗಿ ನೋಡ್ಕೊಂಡಿರ್ತೀರಾ ಸಡನ್ಲಿ ನಾಕುವರಿನೂರು ಐದುನೂರು ರೂಪಾಯಿಗೆಲ್ಲ ಲಾಭ ಆಗುತ್ತಾ
ಕೊಡಲ್ಲಲ್ಲ ಕೊಟ್ರೆ ಏಳು ಎಂಟು ಕೊಡ್ತೀವಿ ಆಗತ್ತೆ ಲಾಭ ಆಗತ್ತೆ ನಾವೇನು ಅದಕ್ಕೆ ಬೆ ಜಾಸ್ತಿ ಕಾಳು ಹಾಕಲ್ಲ
ಕಾಳ್ ಹಾಕಲ್ಲ ಹಾ ಹೌ ಹೊರ್ಗಡೆನೆೇ ತಿನ್ನುತ್ತ ಹ್ಮ್ ಹ್ಮ್ ನೀವು ಮನೆಂತ ಏನೂ ಹಾಕಲ್ಲ ಯಾವಾಗ್ಲಾದ್ರೂ ಅಷ್ಟೆ ಹ್ಮ್ ಯಾವಾಗಾದ್ರೂ ನಷ್ಟೇ ಅದು ಅದಕ್ಕ ಏನ್ ಊಟ ಇಲ್ಲ ಅಂದಾಗ ಅಕ್ಕಿ ಜೋಳ
ಕಾಳ ಹಾಕಿರ್ತವಿ ಅಷ್ಟೆ
ಹ್ಮ ಒಟ್ನಲ್ಲಿ ವ್ಯಾಪಾರ ಮಾಡಿದ್ರೆ ಚಲೋ ಇದೆ ಮನೆಯಲ್ಲೇ ಇದನ್ ನೀವು ವ್ಯಾಪಾರ್ ಮಾಡ್ತೀರಾ
ಹಾ ಹಾ ಇಂತಾವ ವ್ಯಾಪಾರ ಮಾಡೋದು
ಹ್ಮ್ ಸರಿ ಮರಿನಾ ಅಂದ್ರೆ ಯಾವ್ ಮರಿ ಹಾ ಅದನ್ನು ಮಾಡ್ತ್
ಹಾ ಅದನ್ನು ಮಾಡ್ತೀವಿ ಹ್ಮ್ ಹಾ ಹಾ ಹಾ